ಹಾ ಹೇಳ್ರಿ
ಎಲ್ಲದಿರೆ
ಈಗ ಆಫೀಸಂದ ಬರ ಆತಿದ್ದೆ ಇನ್ನೊಂದು ಟೆನ್ ಮಿನಿಟ್ ಬಸ್ ವೇಟ್ ಮಾಡಕತ್ತೀನಿ.
ಹಾ ಬರ ಮುಂದ್ ಪಾನಿಪುರಿ ತಗೊಂಬರ್ರೀ
ಪಾನಿ ಪುರಿ ಮಾಡಡು ಇನ್ಕ್ರಿಗ್ರೆಂಟ್ ಏನ್ ಹ ಪಿದ ಪೆತ?
ಮಾಡಿದ ತಗೊಂಬರ್ರೀ ಮತ್ತೊಂದ್ ಸ್ವಲ್ಪ ಪಾನಿಪುರಿ ತೊಂಬರ್ರೀ
ನಿ ಸಿಗೋ
ಹಾ ತಗೋ ಸ್ವಲ್ಪ ಕಿರಾಣಿ ಐಟಮ್ಸ್ ತಗೊಂಬರೋದಿತ್ತು.
ಹೇಳೆ ಏನೇನು
ಡೆಟಾಲ್ ಬೇಕಾಗಿತ್ತು ಡೆಟಾಲ್ ಸೋಪ್
ತಗೋತೇನ್ ಒನ್ ಸೆಕೆಂಡ್ ನಿನ್ ಡೇಟಾಲ್ ಸೋಪ್ ಡೈರೆಕ್ಟ್ ಹೇಳ್ಕೊಂಡ್ ಕುತ್ರ ಮೊದ್ಲ ತಡಿ ವಾಟ್ಸಪು ತಡಿ ನನ್ ನೆಟ್ ಒಂದ ಇದ ಆವ ಲೇ ಇದು ವಾಟ್ಸಪ್ದ್ ಇದು ಓಪನ್ ಆವಲ್ತ್ ನಂದು.
ಹಂಗ ಈಗ್ ಬಾಳ ಎನ್ ಹ ಬಾಳ ಎನ್ ಐಟಮ್ಸ್ ಇಲ್ಲ ಹೇಳ್ತನಾ ಅಲ್ಲ ಮಳ ಇದು ಶಾಪ್ ಪ್ಪಿ ನೀವ ಇದುಕ್ ಅಂಗಡಿ ಹೋಗಿಂದ್ ಫೋನ್ ಮಾಡ್ರಿ.
ಅಲ್ಲಿ ಬ್ಯಾಡ್ತತಡಿಗ್ರಿಲ್ಲ ರೀ ಈಗ ಹೇಳುವ ಹೋಗ್ತಾ ಹೋಗ್ತಾ ತಗೊಂಡ್ ಹೋಗ್ತೀನಿ.
ಹಾಂ ಡೆಟಾಲ್ ಸ್ವಲ್ಪ ಡೆಟಾಲ್ ಬೇಕಾಗಿತ್ತ
ಹಾ
ಸೋಪು
ಹ್ಮ್
ಬೇಬಿ ಹಿಮಾಲಯ ಸೋಪ್ ಪ್ ಬೇಕಾಗಿತ್ತ ಪೌಡ್ರು
ಹಾ
ಆಮೇಲೆ ಹ ಅಷ್ಟ್ ತಗೊಂಬರ್ರೀ
ಇನ್ನುೂ ಬರದ್ ಲೇಟ ಏನ್ ಈಗ ಬರ್ತೀರ?
ಒಂದು ಹಾಫ್ ಅನ್ ಅವರ್ ಬಸ ಒಂದ್ ಬಂತ ಹೌದಾಯ್ತು ನೋಡ್ಬೇಕು
ಹ್ಮ್ ಹ್ಮ್ ಬ ಯಾಕ ಬಸ್ಸಿಗೆ ಯಾಕ ವೇಟ್ ಮಾಡತ್ತವ್ರಿ
ಒಂದು ಪಾಕಲ್ ಪದೋದಿತ್ತು ಪ ಸ್ವಲ್ಪ ಕೊಟ್ಟ ಇದ ಮಾಡ್ಬೇಕ
ಆಫೀಸ್ ಇವತ್ತು ಜರಾಕ್ಸ್ ಬಂದಿದ್ವಾ
ಹಾ
ಜರಾಕ್ಸ್ ಗಿರಾಕಿ ಬಂಜತ್ ಬಹಲ್ಲ
ಹಾ ಹೇಳು ಕಡ್ಕೊಕ್ ಹೋಗೋದಿಲ್ರರಿ ಹಂ ಇದೊಂದು ಪಾರ್ಸೆಲ್ ಕೊಡೋದ ಕಡ್ಕೋ ಎಿಂದ ಎಂಟ ಗಂಟೆಕ್ ಹೋಗ್ತಿದರು ಅಲ್ಲ ಎಂದಡ ಹ ಇತ್ತು ಅದೇ ಅಲ್ಲಿ ನಮ್ಮ ಮೊಬೈಲ್ ನಂಬರ್ ಬರ್ದೇನ್ ರೀ ಅವ್ರಗ ಬಸ್ ಸಟ್ಯಾಂಡ್ ಬಂದ್ ಕಲೆಕ್ಟ್ ಮಾಡಕ ಒಂಬತ್ತೂರಿಗೆ ಅಲ
ಹಾ ವರಮನ್ ತಗೋ ಮ್ರ ಒನ ಕರಾನಿ ಐಟಮಸ್
ಒಂಬತ್ತು ಹದ್ಿನೈದು ಇ ಮೊಬೈಲ್ ನಂಬರು ಬರ್ದೇನ್ ರೀ
ಎಲ್ ಬ ಬಂತ ಬಸ್ಸ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ
ಹಲೋ
ಹಲೋ
ಹಾ ಬಂತ್ರಿ ಅದ್ ಬಸ್ ಅದ್ಕ ಪಾರ್ಸಲ್ ಕೊಡೋದಿತ್ತು ಒಂದ.
ಹಾ
ನೈನ್ ತರ್ಿ ನೈನ್ ಫಿಫ್ಟಿನ ಏನು ಅಂದಲ್ಲ ನೈನ್ ತರ್ಟಿ
ಹಾ ಜರಕ್ಸಬ್ ಬಾ ಇವತ್ ಅಂಗಡ ಬಂದಿದ್ವ
ಹಾ ಅಷ್ಟೇ ನೀರ್ ಹಾಕಿಲ್ಲ ಅದು ಬ್ಯಾಂಕ್ ಒಂದು ಇವತ್ತು ಹ ಡೆ ಮಾಡಿದ್ರ ಅವ್ರ್ದ ಏನೋ ಬರ್ಡೇ ಸೆಲೆಬ್ರೇಷನ್ ಇ ಎೆ ಸಂಪ
ನೀವೇ ಏನೇನ್ ಕೆಲ್ಸ ಮಾಡಿದ್ರಿ. ಏನೋ ಐ ಟಿ ರಿಟರ್ನ್ ಏನೇನ ಹಾತಿದ್ರಲ್ಲ.
ಹ ಸೊಸೈಟಿದು ಒಂದು ಪ್ಯಾನ್ ನಂಬರ್ ಹಾಕಕ್ ಬಂದಿದ್ರಿಪಾಸೈಟಿ ಪ್ಯಾನ್ ನಂಬರ್.
ಹಾ
ನ ಹಾಕೊಂತ ಕುೂಂತಿದ್ದೆ ಅಂದ್ಸತಿ ಯಾರಾರ್ ಬಂತ ಅದ್.
ಹ್ಮ್ ಮತ್ತ ಅದ್ ಜಿ ಎಸ್ ಟಿು ಕೆಲ್ಸ ಅವ್ಯ ಎಷ್ಟ್ ಮಾಡಿದ್ರಿ. ಹಲೋ ಹಲೋ ಹಲೋ
ಹಲೋ
ಹಾ
ನೋ ನಾ ಕೈದು
ಜಿ ಎಸ್ ಟಿ ಕೆಲ್ಸ ಏನೇನ್ ಮಾಡಿದ್ರಿ.
ಇ ನಾಲ್ಕೈದ ಅದ ಅವ ಪೆಂಡಿಂಗ್ ಅವ ನೀರ್ ಕುಡ್ಕ್ ಮಾಡ್ತನಿ.
ಹ್ಮ ಜ ಜಿ ಎಸ್ ಟಿ ಅದೇನ್. ಅ ಏನು ಮಾಡೋದು ಅದ್ರೊಳಗ.
ಏನ್ ಇದ್ರ ರಿಟರ್ನ್ ಫೈಲ್ ಮಾಡ್ಬೇಕು ಮಂತ್ಲಿ ಟೆನ್ ತಾರಕಿನ ಒಳಗ ಮತ್ ಜಿ ಎಸ್ ಚೇರ್ ಒನ್ ಫೈಲ್ ಮಾಡಬೇಕ ಸರ್. ಎಷ್ಟಯತ್ರಿ ಬಿ. ಟ್ವೆಲ್ ಅ ಟ್ವೆಂಟಿ ಎತ್ ಒಳಗ್ ಮಾಡ್ಬೇಕು. ಅಂದ್ರೆ ಪರ್ಚೇಜ ಸೇಲ್ ಎಷ್ಟ ಹಾಕಿದ ಮಂತ್ಲಿ ಹೋದ ಮಂತ್್ದು ಈ ಮಂತ್ ಇದ ಸೇಲ್ ಹಾಕೋಬೇಕ.
ಹ್ಮ್
ಅದು ಮತ್ತೆ ಅರಡು ಕುಡಚೆ ಈಗ ಟ್ರಿಬಿ ಅಂತತ್ತ ಜಿ ಎಸ್ ಟಿ ಅದನ್ನು ಫೈಲ್. ನಿಮ್ಮನ್ತ
ಹ್ಮ್ ಅದ ಐ ಟಿ ರಿಟರ್ನ್ ಹಂಗಂದ್ರೆ ಏನು.
ಏನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರ್ತತಿ ಅಷ್ಟೇನ್ ಇರಲ್ಲ ಈಗ ಆಟೋ ಜನ್ರೇಟ್ ಆಗಿರ್ತದೆ ಮೋಸ್ಟ್ ಬೇರೆ ಇದೋ ಇ್ಟ್ಯಾರಿ ಸ್ವಲ್ಪ ಕಾಂಪ್ಲಿಕಟಡ್.
ಹ್ಮ್ ಇದು ಜಿಎಸ್ಟಿ ಜಿಎಸ್ಟಿ ಮಾ ಫೈಲ್ ಮಾಡದ ಬೇ ಮತ್ತೆ ಐಟಿ ರಿಟರ್ನ್ ಅ್ ಮಾಡದೇ
ಆದ ಬೇರೆ ಜಿ ಎಸ್ ಟಿ ಅಂದ್ರ ಗೊಟೆಂಟ್. ಸರ್ವಿಸ್ ಬರ್ ಹೇಳಿ ಆಐತಟಿ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅದ ಗೂಡ್ಸ್ ಅಂದ್ರೆ ಇದು ಏನಾರ್ ವ್ಯಾಪಾರ ಇದದು ಮಾಡಿದ ಅದ್ರ ಮ್ಯಾಗಿನ್ ಬಂದಿದ್ದ್ ಇನ್ಕಮ್ ಅದು ಇನ್ಕಮ್ ಟ್ಯಾಕ್ಸ್ ಮಾಡುದು. ಇ ಮರೇ ಅದ. ಇದ ಗೂಡ್ಸ್ಪರ್. ಸೇಲ್ ಮಾಡಿ ಅದ್ರ ಮ್ಯಾಗನ್ ಟ್ಯಾಕ್ಸ್ ಬರ್ತದಲ್ಲ ಜಿ ಎಸ್ಟ ಬರ್ತದ
ಹ್ಮ್ ಹ್ಮ್ ಮತ್ತೇನೇನ್ ಕೆಲ್ಸ ಮಾಡ್ತೀರಿ ನೀವು ಅದ್ರೊಳಗೆ
ಬಾ ಮು ಆಡಿಟ್ ಮಾಡ ಒಫ್ ಟ್ಯಾಕ್ಸ್ ಆಡಿಟ್ ಇರ್ತ ಜನರಲ್ ಸ್ಟ್ಯಾಚುಟರಿ ಆಡಿಟ್ ಇರ್ತಾವ
ಹ್ಮ್
ಕೆತೆಗರಿ ಅಲ್ಲ ಹದ
ಹಾ ಅದ್ ಮನ ಮನ್ಯಾಗಿನ್ ಕ್ಯಾಮ್ರಾ ಇತ್ತಲ್ಲ ಅದ ಫೋಟೋಸ್ ನೋಡಾತಿದ್ದೆ ಅದು ಓಪನ್ ಆಗ್ಲಿಲ್ಲ ಅದ ಆನ್ ಮಾಡೋದು ಹೆಂಗತ್ತು ಕ್ಯಾಮ್ರಾ
ಹ ಅದು ಬ್ಯಾಟ್ರಿ ತಗದೇ ನೋಡ ಬ್ಯಾಟ್ರಿ ಬ್ಯಾಟ್ರಿ ತಗದೇ ನೋಡದತ್ತ ಬ್ಯಾಟ್ರಿ ತೆಗದಾ ಹ ಅದ್ರಾಗ ಏನ ಇಟ್ಟ ನನ್ ನೋಡ್ಲ ಈತ ನಂದು ಹೆಡ್ಫೋನ್
ಹೆಡ್ಫೋನ್ ಎಲ್ಲಿ ಕೊಟ್ಟಿರ್ ನೀವು ನೀವು ಸಿಗುವಲ್ ಹೆಡ್ಫೋನ್
ಅದ್ರಾಗ ಮೇ ಬಿ ಇರ್ಬೋದು ಬೇಕ್ರ ಐಟಮ್ ಎಂತಾರೆ ಬೇಕೇನ
ಬೇಕ್ರಿ ಹಾ ಬ್ರೆಡ್ ತ ಬಂದ ತಗೊಂಬರಿ
ಟೋಸ್ಟ್ ಪಣ
ಇಐದು ಪಾವ್ಭಾಜಿ ಮಾಡಕ್ಕೆ ಬನ್ ಬೇಕಾಗಿತ್ತು ಆಮೇಲೆ ಸ್ವಲ್ಪ ಕಪ್ ಕಪ್ ಕೇಕ್ದ್ರ
ಪ್ರೇಕ್ಷಿತಾವ
ಅವಾಗ ತಗೊಬರ್ತೀರಿ
ಹ ಇವತ್ತು ಎರಡ್ ದಿನ ಇತ್ ಆಗ್ತತ್ ನಾಳೆ ಇವ್ನಿಂಗ್ ಬರತ್ನ ತೊಗಂಬ್ ಬರ್
ಹ್ಮ ಕಪ್ ಕೇಕ್ ಇದ್ರ ತಗೊಂಬರಿ.
ಹ ಇ ಸರ್ಸಕಿ ಇತ್ಲ ಅವನನ ತಡಿ. ಈಗ ಮನೆ ತಂದಿದ್ದಿವವಲ ಎಲ್ಲಿ ನೋಡಿದಿವವಲ್ಲಂದ ಮನೆ ಕಿರಾಣಿ ಅಂಗಡಿಗದ ಎಲ್ಲ
ಯಾವದು
ಕಪ್ ಕೆಪ್ ಇದು ಸೇಮ್ ಅದಾವ್ ನೋಡ್ರಿ ಇ ತಾದತ ನಿನ್ನ ಅಂತಂದಿಲ್ಲ
ಅದಲ್ಲಿ ಇಲ್ಲ ನಾವ ಅಲ್ಲಿದಕ್ಕೂ ಟ್ರಿಪಿಗೆ ಹೋಗಿದ್ವಲ್ಲ ಅಲ್ಲಿ ನೋಡತದು
ಅಲ್ ಹ ಇಲ್ಲಿ ಮುನ್ಗ ಎಲ್ಲ ನೋಡಿ ಚಲೋ ಇದು ಅದುಗ ಟ್ರಿಪ್ಪಿಗೆ ಹೋದಗ
ಅದು ಹೊಸ ನಮ್ನೆ ಬಂದಿತ್ ಅಂತ. ಕಯ ಖವ ಕೇಕ್ ಅಂತ.
ತವಾ ತಪ್ ಕೇಕ್.
ಹಾ ಕೋವ ಇದು ರಿ ಕೋಟ್ರಿ ಅದನ್ ಕರಸದಿತ್ರಿ ಬಸ
ಹಾ ಇದನ್ನು ನೈನ್ ಥರ್ಟಿಗ ಇನ್ನೂ. ಬಸ್ ಇಲ್ಲೆ ಐತಿ. ನೈನ್ ಥರ್ಟಿ ಫೋರ್ ನೈನ್ ಫಿಫ್ಟೀನ್ ಬಂದ ನಿಂದ್ರ ಅಂತಿದ. ಅದೆ ಸೊಸೈಟಿ ರಿನ್ಯೂವಲ್ ಕಾಪಿ. ತ್ತದ ಅವರು ಬೆಳಗ್ಗೆ. ಸೈನ್ ಮಾಡ ಕೊಡ್ಬೇಕ ಚೆರ್ಮ್ನರ ಅವ್ಯಾ ಕಮಿಟಿ ಮೆಂಬರ್ ಯಾರ್ಯಾರ ಇರ್ತರಲ್ಲಾ ಅವರ್ದೆಲ್ಲ ಸಿಗ್ನೇಚರ. ತಗೊಂಡ ಸೈನ್ ಮಾಡಿ ಶೇ ಅದನ್ನ ಸಪರೇಟ ಆಫೀಸ್ ಬೆಳಗಾವ ಐತಲ್ಲ ಅಲ್ಲ ಹೋಗ್ ಕೊಟ್ಟ. ರಿ ನೀವೆಲ್ಲ ಮಾಡೋದು ಬರ್ಬದ ಅದಕ್ಕ ಅದ ಮತ್ತ. ಅಲ್ಲಿಮಠ ಯಾರೋಗವರ ಅಕಡದು. ಗೌರ್ಮೆಂಟ್ ಅಸ್ತಿಕ್ ಬಸ್ಸಿಗ ಇಡೋದು. ಅವರ್ ಸೈನ್ ಮಾಡಿ ನಾಳೆ ಬಸ್ಸಿಗ ಕಳಸ್ತಾರ. ಅದಂತ್ ಒಂದ ಹೋಗಿ. ಮಂಡೆ ಕೊಟ್ಟ ಬರದ ಬೆಳಗಮ್ ಆಫೀಸಗ.
ಹ್ಮ್ ಮತ್ತೆ ಆಡಿಟ್ ಮಾಡು ಹಾ. ಆಡಿಟ್ ಮಾಡೋದಿತ್ತಲ್ಲ ನಿಮ್ದು ಮೂಗಿತ್ ನೀನು ಮಾಡ್ಬೇಕ.
ನಿಂದ ಮುಗಿತ್ಲ ಸ್ಕೂಲಿಂದ ಕಟ್ಟೋದು.
ಹಾ
ಕಪ್ ಕೇಕ್ಸ್
ಹ್ಮ ಬರ್ರಿ ಮತ್ತಮ್ಮ ಮುಗುದ್ರ. ಕೆಲ್ಸ ಮುಗದ್ರ ಬರಿ. ಪಾಪು ಈ ಗೆದ್ದ. ಅವ ಎದ್ದ.